ಹಲೋ
ಹಾ ಕಳ್ಸಕತ್ತಪ್ಪ ಬಸ ಏನ್ ಬಾಳ ದಿವ್ಸಕ್ಕೆ ಫೋನ್ ಮಾಡಿದ್ದಿ
ನಾನು ಇಷ್ಟ ನ ಒಂದ್ ಕೊಚ್ಚಿಂಗ ಹೋಗಿದ್ವು ಓದಕ್ಕ
ಹಾ ಹಾ ಹಾ ಎಲ್ಲಪ್ಪ ಯಾವ್ದ ಕಂಪ್ಲೀಟವಾ ದಾರಡ ಕು ಹಾ ಹಾ ಹಾ ಹಾ
ಎಲ್ಲಿ ಹೊರಗಡೆದ್ದ ಯಾರು
ಹಲೋ
ಹ ಕೇಳಸ್ತ ಇವಾಗ
ನಾ ಕೆಳಸಗತ್ಯ ಆಳ
ಹೊರ್ಗಡೆ ಇದಐನಲ್ಲ ಸ್ವಲ್ಪ ಗಾಳಿ ಐ ತಿರ್ಗ ಗಾಳಿ ಅದಲ್ಲ
ಹಾ ಹಾ ಹಾ
ಸರಿಯ ಕವಲ್ಲ ಸಿಕ್
ಹ ಅದೇನ ನ್ ಇವಾಗ ಒಂಟ ಮ ಡ್ಯೂಟಿದ ಇ ಲೈಬ್ರರಿ ಎಂದ
ಹಾ ಲೈಬ್ರರಿ ಅಂದ ಇವಾಗ ರೂಮಿಗ್ ಬಂತನಿ
ಹಾ ಹಾ
ೋದ್ರ ಜೊತೆ ನಿಜೆನುೂ ಕರೆಕ್ಟ್ ಟೈಮ್ ಮಾಡ ಹೋಗಕ್ಕಿಲ್ಲ ಅಂದ್ರೆ ಮೈಟ್ ಇದಾಗಬಿಡ್ತ
ಮೈಂಡ್ ಡೈವರ್ಟ್ ಆಗಿಬಿಡ್ತ ಎಲ್ಲ ಡಿಸ್ಟರ್ಬೆನ್ಸ್
ಒಂತರ ಮೊಬೈಲ್ ಬಿಡ್ತು ಕರೆಕ್ಟ್ ಒಂದ್ ಆ ತಸ್ ಮಾಡ್ಬೇಕು ಇಂತಥಡೆ ಬೆಳಗ್ಗಬೇಕು ಚೆನ್ನಾಗಿ ಹಓದ್ಬೇಕು ಹಾ ಮತ್ತ ಒಂದ ನಾಕ್ ತಾಸ ಓದ್ಕ್ು ನಡು ರೆಸ್ಟ್ ಮಾಡ್ಬೇಕಕ್ ಹಂಗೆ ಎಂತನೆ ಓದ್ತಾ ಇದ್ರ ಈ ಕಣ್ಣುಗಳಳಿದತವಾ ಹ್ಮ್ ರಿಲೀಫ್ ಬರಬೇಕ
ಇದು ಏನ್ ಎಷ್ಟು ಆರು ತಿಂಗಳು ಮೂರು ತಿಂಳ ಕೋಚಿಗೆ
ಏ ಒಂದ್ ವರ್ಷತ್ ಒನ್ಪ್ಪ ಇವಾಗ ಡಿಗ್ರಿ ಮುತಿ ಮೊನ್ನೆ
ಒಂದಂದು ವರ್ಷ ತ ಮೊಂಡಿಂದ
ವಿಸಿ ಮುಗೇನೇ ಮಾಡ್ಬೇಕಂತ ಮಾಡಿದ್ದ ನಾನ
ವಾಗ ಡಿಗ್ರಿ ಮುಗಿದ್ಮೇಲೆ ಯು ಪಿ ಎಸ್ಸ ಅಪ್ಲಿಕೇಶನ್ ಹಾಕಿದ್ರೆ ಹೋಗೋದಿತ್ತಲ್ಲ
ಮೊದ್ಲು ಓದ್ಬೇಕಲ್ಲ ಚೆನ್ನಾಗಿ ಅಟೆಂಪ್ಟ್ಗಳುಕಳ್ಕಂತವಿ ನಾವು ಈ ನ ಕ ಹಷರಿಗೆ ಒಂದ್ ಆರಾಟ ಮಾಡ್ತವ
ಹ ಹಾ
ಹ ರ ಒಂದೇ ಅಟೆಂಟ್ಗ ನಾವು ಇದು ಮಾಡ್ಬೇಕ ಬನ್ಯ ಅಟೆಂ ಈಗಂ ಹಾಕೋಬಾರ್ದು
ಯಾವವು್ದೋ ಯಾವವು್ದು ಮಾಡಿಲ್ಲನ ಯಾವ್ದೋ ಒಂದು ಅಟೆಂ ಮಾಡಿಲ್ಲನ
ಅವೌಂಡ ಜಿಗ್ಗಿ ಬರಕತ್ತ ನಿಮ್ದು ಬಸ್ಸು
ಹೌದಾ
ಹಾ
ಯುವಾಗ
ಹಾಂ ಇವಾಗಳು
ಏನ್ ಗಾಳಿ ಸೌಂಡ್ಬರ್ತ
ಹೌದೌದು ಎಲ್ಲ ಎಲ್ಲಾ ಗಾಳಿ ಗಾಳಿ ಸೌಂಡರು
ಹಾ ಸ್ವಲ್ಪ ಈ ಕಡೆ ಹೊಂಟಿದ್ದೆ ಹೊರಗಡೆ
ಹೌದೌದೌ
ಹಾ ಅಟೆಂಪ್ಟ್ಕ್ ಹಕಂತಲ್ಲ ಇನ್ನೊಂದ್ ಮೂರ್ ವರ್ಷ ಚೆನ್ನಾಗಿ ಓ್ನಿ ಬುಕ್ಸ್ ತರ್ತನಿ
ಹಾ ಹಾ ಹಾ
ಅದ್ರಾಗ ನಂಬರ್ ಆಫ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಬಾಳ ಅದಾವ
ಅಂದ್ರೆ ಇವು ಏನಂತಾರಲ್ಲ ಅದೇ ಆರನೇ ಕ್ಲಾಸ್ದಡುದು ಹನೇ ಟ್ವೆಲ್ತ್ವರೆಗೆ ಯಾವದೇ ಅಲ್ಲ ಓದೋದಂದ ಬಬ
ಹ ಅದು ಬೇಸಿಕ್ ನಾಲೇಜ್ ಅದು ಒನ್ಲ್ಲಿ
ಅಂದ್ರೆ ಅದ ಬೇಸಿಕ್ ನಾಲೆಜ್ನ
ಹ್ಮ್ ಅದೋ ಬರ ಕೆೇಸಿ ಕರ್ನಾಟಕ ವಜ್ರಾಷ್ಟ
ಹಾ
ದೊಡ್ಡ ದೊಡ್ಡ ಹ್ಮ್ ಅದೇ
ಆಮೇಲೆ ಇವಾಗೆಲ್ಲ ನೀನು ಮುಗಿಸಿ ಇವೆಲ್ಲ ಪಿ ಸಿ ಮುಗಿಸಿದು ಅನಿಸ್ತಾತೈತೆ ನೀನು
ಎಸಕ್ಕ ಇಡ್ದಿನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನಾಾವವು್ಿನ ಡಿ್ರ ಆಗ ಚನ್ನಾಗ್ಓದಲಿಲ್ಲ
ಹಾ ಹಾ ಹಾ
ಹ್ಮ್ ಹ್ಮ್
ಆದ್ರೆ ಇವಾಗ ಕೋಚಿಂಗ್ ಕೋಚಿಂಗ್ ಹೋಗಿದಲ್ಲ
ಅಲ್ಲಿ ಏನು ಹೇಳ್ತಾರೆ ಅದೇ ಇ ಇದೆ ಅಲ್ಲ ಬಸಕ್ ಇರೋದೆ ಮತ್ತುತ್ತ ಹೆಂೈಐತೆ ಹೆಂಗೆ
ಹ ಫಸ್ಟ್ಗೆ ಬೇಸಿಕ್ಲಿಂದ ಸ್ಟಾರ್ಟ್ ಮಾಡ್ತಾರ ಈಗ ಸಿಕ್ಸ್ ಟೆಂತ್ ಬುಕ್ಸ್ ಮೊದಲ ಕಲೆಕ್ಟ್ ಮಾಡ್ಸ ಅಂತ ಹೇತಾರ
ಹಾ
ಮಾಡಿ ಫಸ್ಟ್ಂದ ಒಂದೇ ಪಾರ್ಟಿಂದ ಎಂತ ಪ್ರಿಂಟ್ ಟು ಪ್ರಿಂಟ್ ಚೆನ್ನಾಗಿ ಒಂದ್ ಬೆಸ್ಟ್ ಸ್ಟಡಿ ಮಾಡಬೇಕು ಚೆನ್ನಾಗಿ ಹೇಳ್ತಾರ ಒಂದು ಹೆಂಗೊ ಸಿಕ್ಸನೇ ಕ್ಲಾಸ್
ಅವರು ಹೇಳಕ್ಕಿಂತ ನೀವೇ ಓದ್ಕೋಬಹುದಲ್ಲ ಅಂದೆ
ಓದ್ಕೊಬಹುದು ಸ್ವಲ್ಪ ಒಂದ್ ಬೋಡಿ ಮೇಗ ಚೆನ್ನಾಗಿ ಹೇಳೋರು ಇದ್ರ ಒಂದ ಚೆನ್ನಾಗಿ ಕೇಳಸ್ತಾವ ಚೆನ್ನಾಗಿ ಒಬ್ರು ಗೈಡ್ ಲೈನ್ ಗೈಡ್ ಮಾಡಿದ್ರೆ ಚೆನ್ನಾಗಿ ಓದಕ್ ಇಂಟರೆಸ್ಟ್ ಬರ್ತಾವಂದ್ ಯಾವ್ದ ಆಗ್ಲಿ
ಅವರ ಹೇಳಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಐತಂದ ಸ್ವಲ್ಪ ಜಾಸ್ತಿ ನಾಲೆಜ್ ಬರ್ತಾವ
ನಾಲೆಜ್ ಬರ್ತವಾ ಅದಕ್ಕೆ ಟೀಚರ್ಸ್ ಇದ್ರೇನೆ ಅಲ್ಲ ಎಲ್ಲ ಕಲಿಯಕ್ಕ ಈಗ ಎಲ್ಲರೂ ಶಿಕ್ಷಕ ಶಿಕ್ಷಕರರಿಂದಾನೆ ನಾ ಓದಕ್ ಬರೋದು ಶಿಕ್ಷಕರಿಂದನ ಏನ ಅವ್ರಲ್ಲಾರ ಏನ ಮಾಡಕ್
ಮಾಡಕ್ಕ ಆಗಲ್ಲ ಮಾಡಕ್ಕ ಆಗಲ್ಲ
ಹ್ಮ್
ಅಂದ್ರೆ ಇದು ರೀಸನಿಂಗ್ ಮತ್ತೆ ಏನೇನ್ ಇರ್ತಾವಲ್ಲ ಅ ಹೇಳ್ತಾರಲ್ಲ
ಹಾ ಹೇಳ್ತಾರೆ ಮತ್ತ ಅಪ್ಲಿಟ್ಯೂಡ್ ಕಂಪ್ಯೂಟರ್ ಸೈನ್ಸ್
ಅವೆಲ್ಲ ಜಾ ಬಾಳ ಬಾಳ ಅಂದ್ರೆ ಯಾವ್ದೋ ಟಫ್ ಆಗಿಇರುತ ಇದ್ರಾಗ ಸಬ್ಜೆಕ್ಟ್
ಅ ಎಕನಾಮಿಕ್ಸ್ ಬಾಳ್ ಟಪ್ ಅಂತಾರ ನನ್ಗೆ ಎಕನಾಮಿಕ್ಸ್ ಟಪ್ ಯಾಕಂದ್ರೆ ನಮಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ
ಹ ಹಾ ಸೈನ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಏನು ನಿಂದು
ಹ್ಮ್ ಇವಾಗ ನೋಡು
ಮತ್ತೆ ಬೇರೆದು ಎಲ್ಲಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಮತ್ತ ಇದು ಬಿ ಎಸ್ ಎ ನರ್ಸಿಂಗ್ ಇಂಜಿನಿಯರಿಂಗ್ ಯಾವ್ದೋ ಸೀಟ್ ಸಿಇತಿ ನೀಟ್ ಆದಾಗ ಬರ್ತಿತ್ತಲ್ಲ ಸುಮ್ಮನೆ ಯಾಕೆ ಅದುಕ್ಕೆ ಹೋಗಿದೀಯ ಕಾಮನ್ ಬಿ ಎಸ್ ಸಿ ಮಾಡ್ಕೊಂಡು
ಅದ್ ನೋಡಪ್ಪಾ ಈಗ ಅದು ಹೋಗ್ಬೋದ್ ಬಿ ಎಸ್ ಸಿ ನರ್ಸಿಂಗ್ ಅಲ್ಲಿ ಎಲ್ಲಾ
ಹ
ಓ ನಾವು ಗೌರ್ಮೆಂಟ್ ಸೀಟ್ ನಾನು ಸುಮ್ಮ್ ಹಿಂಗ ಆರ್ಟಿ ಸೈಡ್ ವರ್ಕ್ ಮಾಡಕಂತ ಮಾಡಿ ನಾನು ಹೋಗ ನನ್ಗೆ ಆಗಿ ಬರಲ್ಲ ಒಂಥರ ಇರಿಟೇಡ್ ಆಗಿಬಿಡುತ್ತೆ ಈಗ ಟಾಪ್ ಫೈನಾನ್ಸ್ ಒಂದ್ ಪೇಶೆಂಟ್ ನೋಡಿದಳೆ ಒಂದ ತರಾ ನನ್ ಮೈದೆಲ್ಲ ಜುಮ್ ಅ ಹಂಗಾಗಿ ಬಿಡ್ತತೆ ಅನ್ನೋ ಗಾಯಗಳು ಹೌ ಹ
ಹೌದೌದೌದು ಆತರ ನಿಮ್ಗೆ ಆಗು ಬರ್ಲಾರದು
ಹಾ ನರ್ಸಿಂಗ್ ಫೀಲ್ಡ್ ಅಂದ್ರೆ ಆಗ್ ಬರಲ್ಲ ನನ್ಗೆ
ಹೌದೇನು ಅಂದ್ರೆ ಇವ ನಿಮ್ದು ಸ್ವಂತ ಬಿಸ್ನೆಸ್ ನೀನ್ನೇ ಮಾಡ್ಕೋಬೇಕಂತ ಮಾಡಿದೆ ಇವಾಗ ನಾನು ಅಂದ್ರೆ ಪೊಲೀಸ್ ಪಿ ಎಸ್ ಅದು ಈತಾರಾ
ಹಾ ಟ್ರೈ ಮಾಡ್ತನ ಮೊದ್ಲು ಗೋರ್ಮೆಂಟ್ ಯಾವ್ದೇ ಒಂತ ಎಸ್ ಡಿ ಆಗ್ಲಿ ಎಫ್ ಡಿ ಎ ಆಗ್ಲಿ ಸಣ್ಣ ಪೋಸ್ಟ್ ಯಿಂದಾನೆ ಹೋಗ್ತನ
ಹೌದ ಎಫ್ ಡಿ ಎ ಸ್ಟಡಿ ಅದಕ್ಕಾನ ಎಲ್ಲು ಜಾಸ್ತಿ ಇ ಬಿಡಲ್ಲ ಪೋಸ್ಟ್ ನೀವು ಎಲ್ಲ ಪಿ ಎಸ್ ಸಿ ಇ ಬರ್ ಬಿಡ್ತಾವ
ಹೌದಪ್ಪ ಮೊನ್ನೆ ಕೇಿದಾರ ಒಂದಲಿ ಆರ್ ಪೋಸ್ಟ್ ಕರ್ದಾರ ಅದಕ್ ನಂಬರ್ ಆಫ್ ಒಂದ್ ಲಕ್ಷ ಜನ ಎರಡು ಲಕ್ಷ ಜನ ಅಪ್ಲಿಕೇಶನ್ ಆಕ್ತಾರೆ
ಹ್ಮ್ ಅವೋ ಯಪ್ಪಾ ಏನಿದು ಅದ್ರಾಗ ಇದು ಮನ ಮತ್ತೆ ಪಿ ಸಿ ಪಿ ಸಿ ಪಾ ಪಾ ಇದರದ ಅಪ್ಲಿಕೇಶನ್ ಬಿಟ್ಟರ
ಪಿ ಸಿ ಎ ನೋಟಿಫಿಕೇಶನ್ ಅದು ಮೊನ್ನೆ
ಹ್ಮ್
ಚೊಲೋ ಮಾಡ್ಯಾರ ಈಗ ನಾಕು ವರ್ಷದಿಂದ ಒಟ್ಟ ನೋಟಿಫಿಕೇಶನ್ ಆಗಿದಿದ್ದಾರೆ
ಹೌದೌದು ಇವಾಗೆಲ್ಲ ಸಿದ್ದರಾಮಯ್ಯ ಏಳಿದು ಬಿಟ್ಟನ ಡಿ ಕೆ ಶಿವಕುಮಾರ್ ಬಂದ್ಬಿಟ್ಟಣ
ಹ್ಮ್
ಹ ನೋಟಿಸ್ ಮಾಡೇ ಮಾಡಕತ್ ಬಿಿಟ್ಟಾನ ಮತ್ತೆ ಯಾವ ವಿದ್ಯಾರ್ಥಿ ಸ್ಟೂಡೆಂಟ್ ಬಸ್ ಪಾಸ್ ಮತ್ತೆ ಯಾವ ಸ್ಟೂಡೆಂಟ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಏನೇ ಹಾಕಿ ಚನ ಮಾಡಣ ತಪ್ಪ
ಹೌದು ಈ ಸಾರಿ ಡಿ ಕೆ ಸಾಹೇಬರ್ ಬಂದಿದ್ದ ಇದು ಮಾಡ್ಯಾರ ಏನ ಚಿತ್ತ ಬಕ್ತ ಪ ಮತ್ತ ವಿದ್ಯಾರ್ಥಿಗಳಿಗೆ ಬುಕ್ ಫಸ್ಟ್ಗೆ ಕಾಲೇಜ್ ಸ್ಟಾರ್ಟ್ ಆಗ ಸ್ಕೂಲ್ ಸ್ಟಾರ್ಟ್ ಆಗ ಬುಕ್ಸ್ ವಿ ತರಣೆ ಹ್ಮ್ ಬುಕ್ಸ್ ಬಡ್ೆ ಒನ್ ಟು ಟೆಂತ್ ಅವ್ರಿಗೆ
ಹಾ ಅದೇ ಹಐ ಸ್ಕೂಲು ಪ್ರೈಮರಿ
ನ ಗೋರ್ಮೆಂಟ್ ಕಾಲೇಜ್ ಕಾಲೇಜ್ಗಳಲ್ಲಿ ಹೌದು ಬುಕ್ಸ್ನು ಇದ ಮಾಡ್ಬೇಕಂತ ಇದ ಮಾಡ್ಯ ನ ಅವನು
ಮಾಡ ಎಷ್ಟೆಲ್ಲ ಮಾಡ ಅಂದ್ರರು ಅವನು ಮಾಡ್ತಂತ
ಗೆ ಸನ ಬಾಗಪ್ಪಪ ಈಗ ಜ ಕೊ
ಇವಾಗ ಜಾಸ್ತಿ ನೋಟಿಫಿಕೇಶನ್ ಕೊಡ್ಬೇಕಪ್ಪಾ ಬರೀ ಆರ್ನೂರು ಆರ್ ಸಾವಿರ ಪೋಸ್ಟ್ ಎಳ ಎ ಲಕ್ಷ ಹಾಕಿದ್ರೆ ಹಂಗ ಯಾರಿಗ್ ಆಗ್ಬೇಕು ಯಾರಿಗ್ ಬಿಡ್ಬೇಕಪ್ಪ
ಹ್ಮ್ ಈ ಗ ಸಬ್ಜೆಕ್ಟ್ ಬ ಹಾ ಒಂದ ಗೌರ್ಮೆಂಟ್ ಜಾಬ್ ತಗೋಕ್ಂದ್ರ ಬಾರಿ ಆಕ್ಟಿವ್ ಆಗಿರ್ಬಕ್ ಮನುಷಿ ಬಾರಿ ಓದೋದ ಇರ್ಬೇಕು ನಾಲೇಜ್ ಇರ್ಬೇಕು
ಹ್ಞೂ ನಾಲೆಜ್ ಒಳಗಿನ ನಾಲೆಜ್ ಜಾಸ್ತಿ ಇರಬೇಕಾದ್ರಿಂತ ಸಬ್ಜೆಕ್ಟ್ಗಿಂತ ಅವರು ಇಂಟರ್ವ್ಯೂ ಏನೇನು ಕೇಳಿರ್ತಾರೆ ಯಾರಿಗ ಗೊತ್ತು ನಾವ್ ಎಕ್ಸಾಮ್ ಅಲ್ಲಿ ಎಲ್ಲ ಪಾಸ್ ಆಗಿ ಹೋಗಿರ್ತಿೀವಿ ಅಲ್ಲಿ ಇಂಟರ್ವ್ಯ ಅಲ್ಲೇ ಮಾಡಿಬಿಡ್ತಾರೆ ಫೇಲ್ ಮಾಡಿಬಿಡ್ತಾರ
ಹ್ಮ್
ಅಲ್ಲಿ ಆಪರೇಷನ್ ಕೇಳ್ತಾರೋ ಏನ್ ಮಾಡೋಡ್ತಾರ ಯಾರಿಗ್ ಗೊತ್ತು
ಹ್ಮ್ ಹ್ಮ್ ಅ ಇಂಟರ್ನೆಟ್ ಚೆನ್ನಾಗಿದ ಮಳಗ ಒಬ್ಬೊಬ್ರು ಇಂಟರ್ನೆೇ ಗ ರ ಹಿಂದೆಡೆ ಒರ ಮೇನ್ಸ್ ಪ್ರಿಲಿಮ್ಸ್ ್ಮ ರತ್ ನರ
ಎಲ್ಲದಾಗ ಅದೇನು ಯ್ದಾಗಪ್ಪ ಹ್ಮ ಅಂದ್ರೆ ಇವಾಗ ಇಬರದು ಸೇಮ್ ರಿಸಲ್ಟ್ ಬಂದಿರುತ್ತ ಮತ್ ತ್ತ ಮೀನ್ಸ್ೀನ್ಸ್ ಎಲ್ಲ ಕ್ಲಿಯರ್ ಆಗಿರತ್ತ ಅಂದ್ರೆ ಇವಾಗ ಯಾರಿಗೆ ತೊಗೋಬೇಕು ಯಾರಿಿಗೆ ಬಿಡ್ಬೇಕಂತ ಗೊತ್ತಾಗ್ತಿರಲ್ಲ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಗಿರುತ್ತೆ ಇಬ್ರದ್ದು ಅಂದರೆ ಇದು ಡೇಟ್ ಆಫ್ ಬರ್ತ್ ಮೇಲೆ ತಗೊತಾರಂದೆ ವಯಸ್ಸ ಮೇಲೆ
ಯದ ಎ ಕಡೆ
ಹಲೋ
ಹಾ ಕೇಳ್ತದ ಹೇಳ ಕೇಳ್ತಾಯಿಲ್ಲಾ ಇವಾಗ ಹೇಳ ಚೆನ್ನಾಗಿ ಕೇಳ್ತ
ಇವಾಗ ಇಂಟ್ರವ್ಯೂ ಎಲ್ಲ ಕ್ಲಿಯರ್ ಆಗಿರ್ತ್ತಾ
ಹ್ಮ್ ಹ್ಮ್
ಇಂಟ್ರವ್ಯೂ ಕ್ಲಿಯರ್ ಆದಮೇಲೆ ಇವಾಗ ಇಬ್ಬರದು ಸೇಮ್ ಪರ್ಸೆಂಟೇಜ್ ಇರುತ್ತೆ ಎಲ್ಲ
ಹಾ
ಅಂದ್ರ ಇವ ಯಾರಿಗೆ ತೊಗೋಬೇಕು ಯಾರಿಗೆ ಬಿಡ್ಬೇಕಂತ ಹೆಂಗ ತಗೋಂತಾರ ಅಂತ ನಾನ್ ನಿನ್ ಕೇಳ್ತ ಅಂದ್ರೆ ಡೇಟ್ ಆಫ್ ಬರ್ತ್ ಮೇಲೆ
ಡೇಟ್ ಆಫ್ ಬರ್ತ್ ಏಜ್ ನೋಡ್ತಾರಾ
ಹಾಂ
ಅದರಲ್ಲಿ ಅವನ ದೊಡ್ಡ ವಯಸ್ನೆಾಗಿ ಹ್ಮ ಅಟೆಂಟ್ ನೋಡ್ಕ್ ಮಾಡ್ತಾರ
ಹ ಲಾಸ್ಟ್ ಅಟೆಂ ಇತ್ತು ಮತ್ತೆ ಏಜ್ ಕಮ್ಮಿ ಇತ್ತಂದ್ರೆ ಹೆಂಗ ಮತ್ತ
ಅವ್ರ ಸೇಲ್ಕಟ ಮಾಡಕೆಂತಾರ ಒಟ್ಟ ನಾಲೇಜ್ ಇದ್ದರು
ನಿಮ್ದ ಅಟೆಂಪ್ಟ ಎಷ್ಟು ಒಂದನ್ನು ಮಾಡಿದರೆ ಒಂದ ಒಂದ್ ಅಟೆಂಪ್ಟಗೆ ಹೋಗಿದೆಲ್ಲ
ಒಂದು ಅಟೆಂಪ್ಟ ಮಾಡ ಟಂಪ್ಟ ಮಾಡ್ಬೇಕು ಇನ್ ಮ್ಯಾಕ ನಮ್ಮ ಮೊದಲ ಸಿಕ್ಸ ಟು ಹನ್ನೆರಡು ಸಬ್ಜೆಕ್ಟ್ ಬುಕ್ ಓದಿ ಬುಕ್ ನೋಡಿ ಚೆನ್ನಾಗಿ ಓದ್ಬೇಕುಂದ್ರ ಯಾವ ಅಂದ್ರೆ ಹಿಸ್ಟ್ರಿ ಎಕನಾಮಿಕ್ಸ್ ಸ ಜಿಯೋಗ್ರಾಫಿ ಮತ್ತ ಕಂಪ್ಯೂಟರ್ ಸೈನ್ಸ್ ಮ್ಯಾಥ್ಸ್ ರೀಜನಿಂಗ್ ಎನ್ರೋಮೆಂಟ್ ಪೂಲಿಟಿಕಲ ಗಾ ಮತ್ತ ಸೈನ್ಸ್ನಗ್ ಬರುವಂತ ಫಿಸಿಕ್ಸ್ ಕೆಮಿಸ್ಟ್ರಿ ಟಿ ಬಯೋಲಜಿ ಕಪ್ಯೂಂಟರ ಸೈನ್ಸ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಎರ್ನಾಲ್ಡ್ ಹ್ಮ್ ದ ಹಿಂದು ನ್ಯೂಸ್ ಅವ ಮ್ಯಾಕ್ಸಿನ್ ಬಾಳ ಸ್ಟಡಿ ಮಾಡ್ಬೇಕ ಅದಕ್ಕ
ಹೌದೌದು ಒಟ್ಟ ಎಷ್ಟು ಒಂದು ಎಷ್ಟ ಅವರ್ ಮಾಡ್ಬೇಕ ಅಂದ್ರ ಡೈಲಿ ಅಂದ್ರೆ
ಡ್ಯೂಟಿ ಓದಬೇಕ ನೋಡಪ್ಪ
ಹ್ಮ ಹಾ ಸರಿ ಸರಿ ಹ ಸರಿ ಹ ಅಲೋ